ಹಲೋ ಏನೆನಪ್ಪ ಪ್ರಕಾಶ್ ಭಾಯ್. ಊಟ ಆಯ್ತು ಎಲ್ಲಿ ಇದೆಯಾ ಊರಲ್ಲ
ಹಾಸ್ಟಲ್ ಹಾಸ್ಟಲ್.
ಮಳೆ ಬಂತ ಆ ಕಡೆ
ಈ ಕಡೆ ಆಗ್ಯದ ಬ್ರೋ ನಿಮ್ ಕಡೆ.
ಸಣ್ಣುಗ್ ಬರ್ತೈತೆ ನೋಡ ಇಲ್ಲಿ ನಿಧಾನ ಆಗಿ.
ಹೌದಾ ಏನ್ ದಿನ ಬರುತ್ತೇನ್ ನಮ್ ಬಲ್ಲಿ ಮೂರ್ ದಿನ ಆಯ್ತು ಕಂಟಿನ್ಯೂ ಹೊಡಿಯಕ.
ಇಲ್ಲಿ ನಾಲ್ಕ್ ದಿನ ಆಯಿತು ಕಟಿನ್ಯೂ ಇದೆ ಮಳೆ ಬರ್ತಾ ಇದ್ದಾಗ
ಹೌದಾ ಮಳೆ ಇವಾಗ್ ನಿಂತದ್ ನೋಡ್ ಪೂರ ತಂಪಾಗಿಬಿಟ್ಟದ ಎಲ್ಲಾ.
ಹೌದಾ
ಹಾ ಇಷ್ಟೂ ಇಲ್ಲಿ ತನಕ ಹೊಡೆಕತ್ತಿತ್ತು ಈಗ ನಿಂತದ.
ಹ್ಮಾ
ಹ್ಮ್ ಎಕಡಿ ಕಾಲೇಜ ಆರಾಮ ನೋಡಪ.
ಏನ್ ಕಾಲೇಜ್ ಏನ್ನೋತ್ತರದ್ ನೀವ್.
ಹಾ ಬ್ರೋ
ಕಾಲೇಜ್ ಏನ್ ಓ್ತತ್ತಇದೀರ ಸೈನ್ಸ್ ಮಾಡಿದರಾ ಏನ್ ಬೇರೆ ಮಾಡಿ ಆರ್ಟ್ಸ್ ಮಾಡಿದೀರಾ.
ಆರ್ಟ್ಸು ಬ್ರೊ
ಆರ್ಟ್ಸ್ ಮಾಡಿದಾರಾ ಯಾವ್ ಕಾಲೇಜು ಅಲ್ಲೆ ನಿಮ್ ಕಾಲೇಜ್ ಸುರ್ಪುರನಾ.
ಪ್ರಿಯದರ್ಶಿನಿ ಡಿಗ್ರಿ ಕಾಲೇಜ್.
ಹೌದಾ
ಹ್ಮ್
ಎಷ್ಟನೇ ಸೆಮ್ ಇವಾಗ್ ಕಂಪ್ಲೀಟ್ ಆಯ್ತಾ ಏನ್ ಫೋರ್ತ್ ಸೆಮ್ಮ.
ಕಂಪ್ಲೀಟ್ ಆಗ್ಯದ. ಹಲೋ ಹಲೋ ಹಲೋ ಹಲೋ ಹಲೋ ಕೇಳಿಸ್ತಾ ಇದದೆಬ್ರು
ನ
ಕೇಳಸ್ತಾ ಇದೆಯಾ
ಹಾ ಫೋಮ್ ಫೋನ್ ಬಂತಲ್ಲ ಅದಕ್ಕೆ ಯ ಆತರ ಆಯ್ತದು
ಹೌದಾ ನಿಮ್ಮೂರಲ್ಲಿ ಏನು ಕ್ರಿಕೆಟ್ ಆಡ್ತಾ ಇದ್ರಾ ಇವಾಗ
ಇಲ್ಲ ಮಾರ ಕ್ರಿಕೆಟ್ಲ್ಲ ಇದು ವಾಲಿಬಾಲ್ ಆಡ್ತ ಇದಾರೆ
ನಿಮ್ದ್ ಯಾವರು
ನಮ್ದು ಇಲ್ಲ ಶಾಪುರ
ಶಾಪುರ ನ
ನಿಮ್ದು
ಸರ್ಪ
ಊರೇನಾ ಬೇರೆ ಹಳ್ಳಿ ಯಾವ್ದಾದ್ದರು
ಹ ಇಲ್ಲ ಹಳ್ಳಿ ಇದೆ
ಯ ಯಾವಳ್ಳಿ
ಇಲ್ಲಿ ಎಮನೂರು ಅಂತಿದೆ ಎಮನೂರು
ಎಮ್ನೂರು ತಾನೇ ಇದು ಎಲ್ಲಿ ಅಂದ್ರೆ ಇದು ಕರ್ನಾಳ ಹತ್ರ ಬರುತ್ತಲ್ಲ ಕರ್ನಾಳ ಎಮ್ನೂರು
ಹಾ ಅದೇ ಅದೇ
ಅದೇನಾ ನೋಡಿದ್ದೀ ಒಂದ್ಸತ್ ಬಂದಿದ್ದೀನಾ ನಿಮ್ಮೂರ್ಗೆ ಎಮ್ಮನೂರ್ಗೆ
ಎ ಯಾರೋ
ನಾನೇ ಏನೊ ಸೌಂಡ್ ಬರ್ತದೆ ಬೇರೆ ಹಲೋ ಹಲೋ ಹಲೋ
ಹಾ ಬ್ರೋ
ಏನೋ ಸೌಂಡ್ ಬರ್ತಿದೆ ಮಾತಾಡ್ತಿಲ್ಲಾ ಏಕೆ
ಇಲ್ಲ ಬ್ರೋ ಇಲ್ಲಿ ನಮ್ ಒಬ್ಬ ಉಚ್ಚ ಇದಾನೆ ಬ್ರೋ ಹಾಸ್ಟೆಲ್ ಲ್ಲಿ
ಹೌದಾ ಏನಾಗಿದಯಾ
ಅವನು ಹಂಗೆ ಮಾಡ್ತೇನೆ ಬ್ರೋ ಹಾ ಬ್ರೋ
ಮಾನಸಿಕಗಾರ ನೆನ್ನೆ ಓದಿ ಓದಿ ಎಲ್ಲ ಓದ್ ಓದಿ ಆತರ ಆಗ್ಯಾರನಂತೆ ಮಾನಸಿಕ
ಹ ಬ್ರೋ
ಓದಿ ಹೋಗಿ ನಾ ಅದೇ ತರ ಆಗ್ಯರೆ ನ ಅನ್ಕೊಂಡೆ
ಹಂಗೆ ಅವ್ನು ಬ್ರೊ ಜಾಸ್ತಿ ಓದ್ತ ಸ್ವಲ್ಪ ಅವ್ನ್ ಗೆ ಮೆಂಟಲ್ ಆಗಿದೆ
ನಂಗ್ ಓದಿ ಓದಿ ತಲೇಲಿ ಫುಲ್ ಆಗ್ತದ ಮಾರ ಏನ್ ಮಾಡು
ಏ ಎಲ್ರೂ ಮರಾಯ ಅದ ಏನು ಕೂದ್ಲ್ ಏನ್ ಮಾಡಕ್ ಮರಾಯ ಅದಕ್ಕೆ
ನಿಜ ಮಾರ್ರೆ ನನ್ಗಂತು ಇವಾಗ ಕೂದ್ಲೆ ಇಲ್ಲ ಮುಂದೆ ಹೆಣ್ಣು ಕೊಡಲ್ಲ ಅದೇ ಟೆನ್ಷನ್ ಆಯ್ತು
ಹ ಅದ ಏನಾನ ಹಚ್ಚ್ಬೆಕು ಬ್ರೋ
ಏನ್ ಬ್ರೋ ಏನ್ ಮಾಡಕ್ ಆಗಲ್ಲ ಅದು ಜೀನ್ಸ್ ಮೇಲ್ ಹೋಗುತ್ತೆ ನಿಮ್ಗೆ ವಂಶ ಪರಂಪರೆ ಏನು ಬಂದಿತ್ತು ಅದರಿಂದ ಒಂದು ಮತ್ತೆ ಆರೋಗ್ಯದ ಒಂದು ಮತ್ತೆ ಆಹಾರದಲ್ಲಿ ಏನ ಏರುಪೇರ್ ಆದ್ರೆ ಈ ತರ ಆಗ್ತದ
ಹ್ಮ ಅವನಲ್ಲಿದ್ದಾನ ಸಿದ್ದು ಮಲ್ಕ
ಅವನು ಹೊರಗಡೆ ಹೋಗಿದ್ದನೆ ಹೊರಗಡೆ.
ಹೌದಾ ಹೊರಗಡೆ ಅಂದ್ರೆ ಯಾವ ಇವಾಗ ಮಳೆ ಬರ್ತಿಲ್ವ ಅಲ್ಲಿ ನಮ್ ಲಿ ಮಳೆ ಬರ್ತಿದೆ.
ಇಲ್ಲಿ ನೀ ನಿಂತಿದೆೆ ಬ್ರೋ ಮಳೆ ನಿಂತಿದೆ.
ಇಲ್ಲಿ ಇನ್ನು ಇನ್ನು ಬರ್ತಾ ಇದೆ.
ಅದೇ ಬ್ರೋ ಕೂದ್ಲದೊಂದು ಪ್ರಾಬ್ಲಮ್ ಅಲ್ಲ ಬ್ರೋ ಬರೇ ಎಲ್ಲರೂ ಉಸ್ತಾ ಇದಾವೆ.
ಹೌದಾ
ನಮ್ಮನು ಉಸ್ತವ ಬ್ರೋ ಅವು ಸೈಡ್ ಸೈಡ್ ಗ ಉಸ್ತಾವ.
ಹಾ ಹಾ
ಅದಕ್ಕ ಏನಾನ ಒನ್ ಮಾಡ್ಬೇಕ ಬ್ರೋ ಏನಂತ ಗೊತ್ತಾಗ್ತಿಲ್ಲ.
ಹೌದಾ ಬ್ರೋ
ಎಲ್ಲೇನ ನೀವು ಹೋಗಿದಾರ ಡಾ ಡಾಕ್ಟರ್ ಹತ್ರ ಎಲ್ಲೇನ.
ನಾ ಸಜೆಷನ್ ತಗೊಂದನಪ್ಪಾ ಅದ ನಮ್ಮ ಮನೇಲಿ ನಮ್. ಕಾಲಾಂತರದಿಂದ ನಮ್ಮ ಮುತ್ತಗಲ್ಲ ನಮ್ ಡ್ಯಾಡಿ ಇವಾಗ ಹೋಗಿದಾವ ಕೂದ್ಲಾ.
ನಮ್ ಮನ್ಯಾಗ ನಮ ನಮ್ ಡ್ಯಾ ನಮ್ ಡ್ಯಾಡಿ ಗ ಇದಾವ ಬ್ರೋ ನಮ್ಗಿಲ್ಲ.
ಅಂದ್ರೆ ಏನೋ ಆಹಾರದಲ್ಲಿ ಕೊರತೆ ಇರ್ತ.
ಹಾ ಬ್ರೋ ಅದೇ ಇರಬಹುದ ಇದ್ರ.
ಹಾ ಒಳ್ಳೆ ಆಹಾರವನ್ನು ತಿಂದ್ರೆ ಏನಾಗಲ್ಲ ಆಹಾರದಲ್ಲಿ ಏನಾದ್ರು ಪ ಅಂದ್ರ ಪ್ರೋಟೀನ್ ಕೊರತೆೆಯಿಂದ ಬರುತ್ತೆ ಅದು.
ಅದ ಏನ ನೋಡ್ಬೇಕ ಬ್ರೋ ಒಂದ್ಸಲ ಹೋಗ್ಬೇಕ ಡಾಕ್ಟ್ರ ಹತ್ರ ಹೆಂಗಂತ ಗೊತ್ತಿಲ್ಲ.
ಅದು ಮತ್ತೆ ಜಾಸ್ತಿ ಹಿಟ್ ನೀರ್ ಆಕಕ ಹೋಗಬಾರ್ದು ಅದ ದಿನಾಲು.
ಎನ ಭ್ರ.
ದಿನಾಲು ನೀರ ಹಾಕೆಕ ಹೋಗಬಾಡದ ಅಂದ್ರೆ ಎಡ ಮೇಲೆ ದಿನಾಲ ಬಿಸ ನೀರ ಹಾಕಕ ಹೋಗಬಾಡದು.
ಬ್ರೋ ಬಿಸಿ ನೀರು ಹಾಕಲಾರ್ದ ಮೂರ್ ವರ್ಷ.
ಕುಮಾರ್ಕರ ವಾ. ಹೌದಾ ತಣ್ಣೀರ ಕೂಡ ಜಾಸ್ತಿ ಹಾಕಕ ಹೋಗಬಾಡದು ವಾರದಲ್ಲಿ ಒಂದ್ಸತಿ ಲ ಎರಡ ಸತಿ ತೊರ ತೊಬೇಕ ಅಷ್ಟ. ಹ್ಮ
ಹಂಗೆ ನಿಲ್ಲ ಬ್ರೊ.
ಅದಕೆ ಆ ತರ ಆಗತಾ ಇರೋದು ಅದ.
ಏನೋ ನಿಮ್ ಜಮೀನ ಇದೆಯಾ ಆ ಜಮೀನಲಿ ಏನ್ ಹಾಕಿದಿರಾ. ಹೌದಾ.
ಹ್ಮ್ ಬಾ
ಇಲ್ಲ ಜಮೀನ ಏನ್ ಇಲ್ವಾ ನಿಮಗ ಸ್ವಲ್ಪವು.
ನಮ್ದು ಇಲ್ಲ ಬ್ರೋ ಮಾರಿ ಬಿಟ್ಟಾರ ಅವಾಗ್ಲೆ.
ಅದ್ರೆ ಇವಾಗ ನೀವು ಓದ್ತ ಇರೋದೆ ಇವಾಗ ನಿನ್ನ ಅಂದ್ರೆ ನೀವು ಓದ್ತ ಇರೋದು ಆಸ್ತಿನೇ ಈಗ ಶಿಕ್ಷಣ ನೀ ಆಸ್ತಿ ಮಾಡ್ಕೊಬೇಕ. ಹ
ಅಷ್ಟೆ ಬ್ರೋ ಅಷ್ಟೆ.
ಎ ಓದಪ್ಪಾ ಚೆನ್ನಾಗ ಒಂದ್ ಜಾಬ್ ಮಾಡ್ಕೋ ಚನ್ನಾಗಓದು.
ಹೌದ ನೀವೇನಾನ ಯಾವ್ದಕ್ಕನ ಹಾಕಿರ ಬ್ರೋ ಓದ್ತಾ ಇದ್ದೀರಾ.
ನಾ ಓದ್ತಾ ಇದ್ನ ಹ ಹಂಗೆ ಕಂಟಿನ್ಯೂ ಇದೆೇ ನನ್ ಸ್ಟಡಿ.
ಹೌದಾ ನಿಮ್ದೇನ ಮುಗದತಾ ಬಿ ಎ.
ಇಲ್ಲೆಲ್ಲ ಈ ವರ್ಷ ನಾನು ಫಿಪ್ಸ್ ಸೇಮ್.
ಹೌದಾ ಫೈನಲ್ ಇಯರಾ.
ಹ್ಮ್
ಹೌದೌ ಏನ್ ಬಿ ಎನಾ ಇಲ್ಲ ಯಾವ ಕಾಲೇಜು
ಹ ಬಿ ತಾರ ಬ್ಯಾಚುಲರ್ ಆಫ್ ಸ್
ಯಾವ ಕಾಲೇಜುದು ಶಾಪುರಲ್ಲಿ
ಶಾಪುರಲ್ಲಿ ನಮ್ದು ಇದು ಪ್ರಾರ್ಥನಾ ಅಂತ ನೋಡಿದ್ರ ನೋಡಿದಲ್ ನೀ
ಪ್ರಾರ್ಥನೆ ಕೇಳಿದೀನಿ ಬ ಅಷ್ಟೇನ್ ಗೊತ್ತಿಲ್ಲ ತಿರ್ಗಾಡಲ್ಲಲ್ಲ ನೋಡಿಲ್ಲ ಆ ಕಡೆ ಸೈಡ್
ಬಂದಿಲ್ವ ನೀನು ಶಾಪ್ಗೆ ಒಂದ್ಸರ್ತಿ ಬಂದಿಲ್ವ ನೀವು
ಶಾಪುರ್ ಮನಸ್ಸರ್ ಬಂದಿಬ್ರು ಕಾಲೇಜ್ ನೋಡಿಲ್ಲ ಆಟೆ
ಹೌದಬ್ರು ನಾ ನಿಮ್ ಸುರ್ಪು ನೋಡಿದ್ದೀನಿ ಅಂದ್ರೆ ಜಾಸ್ತಿ ನೋಡಿಲ್ಲ ಅಷ್ಟು ಕಷ್ಟ
ಹೌದಾದ್ರು ಅ ನಾವನ ತಿರುಗಾಡ್ತಿದರು ಶಾಪೂರ್ ಬಂದಿದ್ವಿ ಇವತ್ತು ತಿಂಗಗಳ ಮತ್ತೆ ಯಾವಾಗ್ ಬರ್ತ ಏನು ಹ
ಹೌದಾ
ಹೌದ ಬೋ
ಬನ್ನಿ ಬಂದ ಫೋನ್ಚ್ಚಿ ಬ್ರೋ ಸಿಗೋಣ
ಹೌದಾ ಬ್ರೋ ನಿಮ್ದು ಶಾಪುರಲ್ಲಿ ಯಾವ ಊರು ಅಂದ್ರ ಅಲ್ ಬ್ರೋ
ನಮ್ ಚಾಪೂರ ಲೋಕಲ್
ಲೋಕಲ್ ಶಾಪೂರನಾ
ಹ್ಮ್
ಇವ ಹೌದ ಬ್ರ ಮಳೆ ಆ ಶಾಪುರಲ್ಲಿ ಇರೋದಾ
ಹ್ಮ ಮಳೆ ಏನಪ್ಪಾ ನ ನಾಲ್ಕ್ ದಿನ ಆಯ್ತು ಕಂಟಿನ್ಯೂ ಇದೆ ಮಳೆ ಬರ್ತಾನೆ
ಒಂದೊಂದ್ ಊರ್ ಕಡೆ ಮಳೆನೇ ಇಲ್ಲ ಬರು ಊರ್ ಕಡೆ
ಹೌದ್ ನಮ್ಮ ಅಜ್ಜ ಗರಲ್ಲಿ ಮಳೇನೇಲ್ಲ ಅ ಏನ್ ಮಾಡ್ತೆವೆ ನಾಲ್ಕಕ್ ದಿನ ಇವಾಗ ಅಂದ್ರೆಂದ ತಿಂಗ್ಳ ಮೇ ಆ್ತು
ಹಾ
ನಾ ಹದಿನೈ್ತ್ ಮಳನನೆ ಎಲ್ಲ ಊರಲ್ಲಿ
ಒಂದೊಂದ್ಊರ ಎಡು ತಿಂಗಳ ಐತಿ್ ಮಳೆನೇ ಇಲ್ಲರು ಹ
ಅದು ಇವಾಗ ಮೋಡ ಇದೆಯಲ್ಲಾ ಇಲ್ಲಿ ಇದು ಸುರ್ಪುರ್ಲಿ ಅಂತಿ್ರಿ ಶಾಪುರ್ ತನಕ ಜಾಸ್ತಿ ಮೋಡ ಬೆಟ್ಟಗಳಗಳುದಾವಲ್ಲ
ಹೌದಾ
ಹ್ಮ್ ಅದಕ್ಕೆ ಈ ತರ ಆಗ್ತಾ ಇರೋದದು
ನಮ್ ಕಡನ ಗುಡ್ಡಣೆ ಇದೆ ಬ್ರೋ ಅದಕ್ಕೆ ಮಳೆ ದಿಿನ ಬರ್ತಾ ಇದೆ
ನ ಸುರ್ಪುರ್ ಆಯ್ತುಂದ್ ಶಾಪೂುರ್ ನೀಿಯರ್ ಅಲ್ವಾ ಅಲ್ಲಿ ತನ ಗುಡ್ ಅನಿದ ಅಲ್ಲ ಗುಡ್ಡದಲ್ಲಿ ಜಾಸ್ತಿ ತೇವಾಂಶವನ್ನು ಹಿಡುಕ ಕೊಟ್ಟೋ ಸಾಮಾ ಅದು ಮುಂದಕ್ ಬಿಡಲ್ಲ ಅದು ಮೋಡ ಅಲ್ಲಿೇ ಹೇಕೊಂಬಿಡ್ತದು
ಹಾ ಅದನ್ನು ಕರೆಕ್ಟ್ ಬರು
ಹ್ಮ್
ಮತ್ತೆಬ್ರು ಯಕಡೆ ನೀವು ಯಾವ್ದು ಆಟ ಆಡಲ್ವಾ ಕ್ರೀಡಾ
ನಾನು ಆಡೋದು ಒಂದು ಕಬಡ್ಡಿ ಒಂದು ಅಂದ್ರೆ ವಾಲಿಬಾಲ್ ಎರಡು ಆಡೋದು
ಕಬಡ್ಡಿ ಆಡ್ತಾರಾ
ಹಾ ನೀವ್ ಆಡ್ತ್ರ ಕಬಡ್ಡಿ
ಅಲ್ಲಿ ಶಾಪುರ ಅಲ್ಲಿ ನಮ್ಮ್ ಮೂರವರು ಹೋಟ್ಲ ಇದ ಒಬ್ರು
ಯಾವ ಹೋಟ್ಲ್ ಹಬ್ಬ ಹೇಳು
ಚೈತನ್ಯ ಹೋಟ್ಲ್ ಅಂತ ಈಗ ಸ್ಟಾರ್ಟ್ ಆಗಿದೆ ಬಿರಿಯಾನಿ
ಚೈತನ್ಯ ಹೋಟ್ಲ್ ಅಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅಂದ್ರೆ ಅದು ಫೇಮಸ್ ಹೋಟ್ಲ್ ಚಾಪುರ್ಗೂ ಬೆಳಗ್ಗೆ.
ಹಾ ಬ್ರೋ ಹಾ ಹ ಅದೇ. ಅದೇ ನಮ್ಮೂರ ಅವ್ರ್ದುಬ್ರೋ ಅದು ಹುಲ್ಗೊಪ್ಪ ಅಂತ ಇದಾರೆ.
ಹೌದ ಹೌದು ನೀವು ಅಲ್ಲೇ ಅಲ್ಲೇ ನೋಡಿದೀರಾ ನೀವು ನಮ್ದು ಒಂದ್ಸತ್ ನೋಡಿದಂಗ ಅನ್ಸ್ತ ಇದೆ ಸೌಂಡ್ ಕೇಳ್ತಾಯಿದೆ ನೀಮ್ದು.
ಹಾ ಬ್ರೋ
ಎಲ್ಲೇ ಒಂದ್ಸಹತಿ ನಿಮ್ ಸೌಂಡ್ ನನ ನನ್ ಕಿವಿಯಲಿ ಕೆಲ್ಸೊಂಡಿನಿ ಅನಸ್ತಾ ಇದೆ.
ಹೌದ ಬ್ರೋ
ಹ್ಮ ನಿಜ
ಅಲ್ಲಿ ಶಾಪುರಲ್ಲಿ ಇದಾವ ಅವ್ರು ಮನಸ್ತ ಇದಾವ ನಮ್ಮ್ ಊರೊರು ಅವ್ರು ಆಟೆ ಹ ನಾಕೈದ ಇದೆ ಬ್ರೋ ಅಲ್ಲಿ ಹೊಟ್ಲು
ಹೌದಾ ಅಲ್ಲಿ ಒಂದ ಇದೆ ಅಲ್ಲ ಹಳೆ ಬಸ್ ಸ್ಯಾಂಡ್ ಹತ್ರ ಒಂದ ಇದೆ ಇಲ್ಲಿ ಒಂದು ಎರಡೆ ನೋಡಿದ್ದೀನಿ ನಾನು
ಹೌ ಮತ್ತೆ ಇ ಹಾ ಇಡ್ಲಿ ದೋಸಾ ವಡ ನಂದ ಇದ ಬ ಶಾಪುರ್ ಹತ್ರ ಎಲ್ಲಾ ಇದ
ಹ್ಮ್ ಇಲ್ಲ ಉಟ್ ತ ಸನ್ಯವ್ ಸಕ್ಕತ್ ಮಾಡ್ತರ್ ನಾಷ್ಟ ಅಂದ್ರ ಪೇವ್ರೇಟ್ ಅಲ್ಲಿ.
ಹಾ ಹೌದು ಜನ ಜಗ್ಗಿ ಕೇಳ್ತಾರೆ ಅಲ್ಲಿ.
ದಿನಾಲು ಏನಿಲ್ಲ ಅಂದ್ರೆ ಒಂದು ಒಂದ್ ಕ್ವಿಂಟಲ್ ಅಕ್ಕಿ ಹೋಗುತ್ತೆ ಅಲ್ಲಿ.
ಹಾ ಬ್ರೋ ಆರಾಮ್ ಹೊಗುತ್ತೆ.
ಹಾ ನಾನ್ ನೋಡಿದೇನೆ ತುಂಬಾಟೇಸ್ಟ್ ಅಂದ್ರೆ ಚೀಪ್ ಆಂಡ್ ಬೆಸ್ಟ್ ಅಂದ್ರೆ ಚೆನ್ನಾಗಿದೆ ನೋಡ್ ಊಟ ಮಾಡಕ್ಕೆ ಬಡವರಿಗೆ ಹೌದ
ಹಾ ಹ ಅದೊಂದು ಚನ್ನಾಗಿದೆ ನೀವು ಹೋಗಿದಿರ ಬೋ ಯಾವಾಗ್ಲಾದ್ರು.
ಏ ನನ್ ಬೆಳಗ್ಗೆ ಅಂದ್ರೆ ಏನನ ಕೆಲ್ಸ ಇದ್ರೆ ನಾನ್ ಬೆಳಗ್ಗೆ ಶಾಪರ್ದ ಮತ್ತ ಆ ಹೋಟಲ್ ಬಿಟ್ ಮತ್ ಬೇರೆ ತಲ್ಲಿ ಬ್ರೇಕ್ಫಾಸ್ಟ್ ಮಾಡಲ್ಲ ನಾನು.
ಹೌದಾ
ಹಾ ಹೋದ್ನ ಅಂದ್ರ ಬೋಂಡಾ ಸಕ್ಕಾತ್ ಮಾಡ್ತಾರಲ್ಲಿ ಬೋಂಡಾ ರೆ ಎರಡ ದಿನ ನಾನ್
ಹಾ ಚೆನ್ನಾಗ್ ಮಾಡ್ತ
ಹ್ಮ್ ಬಿಟ್ಟನಾ ಮತ್ತೆ ಯಾವ ಹೋಟೆಲ್ ಅಲ್ಲಿ ತಿನ್ನೋದೀಲ್ಲ ಶಾಪುರ್
ಆ ಪಿಸ್ಬಿ ಗೊಳ್ ತಾ ಹೌದಾ ಬ್ರೋ
ನೀವ ಎನ್ ಓದ್ತಾ ಇರೋದು ಇವಗ್ ಏನಾದ್ರೂ ಓದ್ತಾ ಇದೀರಾ ಕಾಂಪಿಟೇಟಿವ್. ಗೆ
ಕಾಮ್ಟೆಟಿವ್ ಓದತಾ ಇದ್ದ ಬ್ರೋ ಇವಾಗ ಸ್ವಲ್ಪ ಹಂಗೆ ಬ್ರೋ.
ಇವಾಗ ಅಂದ್ರೆ ಇವಾಗ ಎಕ್ಸಾಮ್ ಬಿಟ್ ಮೇಲೆ ಓದ್ತಾ ಇದ್ರ ಮೊದಲಿಂತ್ ಓದ್ತ ಇದೀರ ಕಂಟಿನ್ಯೂ
ಹಾ ಬ್ರೋ.
ಮೊದಲಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಎನ್ ಇವಗಿಂದ ಸ್ಟಾರ್ಟ್ ಮಾಡಿದೀರಾ ಪ್ರಿಪರೇಷನ್.
ಹ ಎರಡು ವರ್ಷ ಆಯ್ತ ಬ್ರೋ.
ಎರಡು ವರ್ಷ ಆಯ್ತಾ ಓದ್ತಾ ಇರೋದು ನೀವು.
ಏ ಅಷ್ಟೇನಿಲ್ಲ ಬ್ರೋ ಎಲ್ಲಿ ಹೋಗಿಲ್ಲ ಇಲ್ಲೆ ಹಾಸ್ಟೆಲ್ ಅಷ್ಟೇ ಹಾ ಬ್ರೋ.
ದಿನಾಲು ಒತ್ರಿಲಪ ಅಂದ್ರೆ ಒಂದ ಏನಾದ್ರು ಒಂದು ನಾಲ್ಕ್ ಸಬ್ಜೆಟ್ ಓದತಿರತಾನೆ.
ಏ ಇವಾಗಿಲ್ಲ ಬ್ರೋ
ಇವಾಗಿಲ್ಲ ಯಾಕೆ.
ಬ್ರೋ ಇರು ಬ್ರೋ ಮಾಡ್ತೇನ್ ಬ್ರೋ
ಹಾ ಓಕೆ ಬ್ರೋ